ಹಲೋ
ಹಾ
ಎಷ್ಟ ಅಗವ
ಏನ್ ಚೆಂತಾಗ ಹಚ್ಚದ ಹಚ್ಚದ
ಏನ್ ನೀ ಏನ್ ಕೆಲ್ಸ ಮಾಡಕ್
ಏ ಮಕ್ಕತಿವಿ ಹೋ ಮಾರಾಯ ನಾವವು ಒಂದ ಸ್ವಲ್ಪ ಒಂದ್ ಅರ್ ತಾಸ
ಏ ಏನ್ ಮಕ್ಕಂಗಿಲ್ಲ ಇರ್ ನಾ ಮನ್ಯಾಗ ಬರ್ತನಿ ಅವಾಗ ಮುಕ್ಕೋಕತಿ ಏನ್ ಮಕ್ಕತಿ
ಏನ್ ನ ಇದ್ರ ಒಂದ ತಿಳವಲ್ದ ನಮ್ಗೆ ಏನ್ ಬರಕತಿ ಹೋಗ ಸುಮ್ಮ್ನೆ ಖಾಲಿ ಇಲ್ಲಿ ಮಾತ್ ಆಡತ ಆಡದ ಚೆಂಟಾಗ
ನಳಿಗೆ ಬರ್ತವೆ
ಇವತ್ ಬರ್ಲ್ಲ
ಇವ ಚೆನಾಗಿ ಅನ್ೇಏನಾಗುತ್ತೆ
ಆ ಮತ್ತೇ ಇವತೆ ಬೇಕ ನಿಂಗೆ
ಆದದ್ರ ಚೇಂಜ್ಗ ನೋಡಮ್ಮ
ಸಂಜಿಕ್ ನೋಡಮ್ಮ ಈಗ ಆಗೊಂಡ ಬಿಡ್ತಾವ ಬಿಳಲ್ಲ ಆಟ ನಮಗ ಇ ಫೋನ್ ಕಟ್ ಮಾಡಿ ಹೋಗೋದ್ ಬಿಡ್ತಿ ನಮ್ ಬ್ಯಾಡಿ ಇಂತವೆಲ್ಲ ಹೂಣ ಒಣಗುಸಬ್ರಿಗಳು
ಇದ್ರಿ ಕಶಿಂದಾಗ ಬಿದ್ದಿರ್ತ
ಹ
ಪ್ರೋಸಿಂಗಡಗ ಬಿದ್ದಿರ್ತ ಆಮೇಲ್ ಬರ್ತಾವ
ಆಮೇಲೆ ಬರ್ತಾವ ಪ್ರೋತ್ಸಿಗದಗ ಬಿದ್ದಿರ್ತಾವನ ಇನ್ನಾ.
ಹಾ,
ನಾಕೈದು ಸಾವಿರ ಬಿಡಬಹುದು ಅಣ್ಣಾ ಹ್ಮ್,
ಎ, ಇಲ್ಲಾ ಎರಡುವರಿ ಮೂರ್ ಲಕ್ಷ ಬಿಳತವ.
ಏ ಎಡವರು ಮೂರು ಲಕ್ಷಕ್ಕ ಉಂಡಕನ
ನೀ ಹಾಕೋ ಎಡ್ ಲಕ್ಷ
ಹ ಎರಡು ಮೂರು ಸಾವಿ ಬಿದ್ರೆ ಸಾಕ್ಪ ಕರ್ಚಿ ಕಿರ್ಚಿ ಕಾತಾವ ಆ ಊಟ ಕುೂಡಕಸಿ ಇನ ಒಂದು ಕಿಟಕಿಗ ವಾಂತಿ ಮಾಡ್ಬಿಡ್ತವಿ
ಇರೋ ಮಾರಯಾ ಹಂಗೆ ಇರ
ಹಲೋ ಹ್ಮ
ಸ್ಾಗ ಪಾಳ ನ ಆ ಅವ ತಾಲಗ ಆಗ್ ಕನ ಆಗ ಸ ಅಲೋ ನಾ ದೇಶ ಭ ಹ ಪಪಾಳ ಚಗ ಹಲೋ, - ಹಲೋ,
ಹ್ಮ್, ಹೇಳಪ್ಪಾ
ಏನ್ ಹೇಳಪ್ಪಾ ಏನ್ ಹೇಳಂಗಿಲ್ಲ.
ಏನ್, ಹೇಳಂಗಿಲ್ಲ ಅಂದ್ರೆ ಕಟ್ ಮಾಡ್ಬಿಸಬುಡು. ಹ್ಮ ಹ್ಮ.,
ಆಮೇಲೆ ನಾನ್ ಹಚ್ಚಲ್ಲ ನೀ ಹಚ್ಚಂದೀರು.
ಹ್ಮ ಹದಾ,
ನೀ ಯಾರ್ಡ ಸಲ ಅಚಿದಿ ಈಗ ನಾವ ಒಂದ್ಸಲ. ಸುಮ್ ಉದ್ರಿ ಮಾತಾಡೋ ಮಾರಾಯ ನಿನಗ ಎನ್ ಬ್ಯಾನತ ಉದ್ರಿ ಮಾತಾಡೋಕೆ.
ಹ್ಮ್,. ನಿದ್ದಿ- ಪಿದ್ದಿಮಾಡಮು
ಮತ್ತೇನ ಮಾಡ್ಬೇಕು ನೀ ಮನ್ಯಾಗ ಬಿದ್ದೇನಹಂಗೆ ಕೂಳು ಹೋಗಿಲ್ಲ.
ಈ ವತ್ತಕೆಲ್ಸಕ್ಕೆ ಹೋಗದಾಗಿಲ.,
ಎದಾರ ಹೊಗತಿ ಹೆಲಿಕಾಪ್ಟರ್ ಹೊಗತಿ., ಮಡಲೀ ಎನ್ ಬುಕ್ ಮಾಡಲೀ‌,.
ಫುಂಡ ಫುಡ್ ತೋಣಿ
ಬರ್ಲಾ ಅಂದ್ನಲ ಅವಾ
ಬರ್ತಾನ
ಯಾವಗ ಬರ್ತನ್,
ಈಗ ಬರ್ತಾ ನ ಒಂದತಾಸಬಿಟ್,
ಮತ್ತ ಓದ ಕೆಲ್ಸ ಅವಾಬರ್ಲ ಅಂದಾನಲ್ಲ.
ತ ಕುು ತ ತುಂಬ ನಟಕತ ಆದವ ಲ್ದ ಕೆಲಸ ಮಾಡ
ಏನ್ ಬರಲ್ಲ ನೋಡಕತಿತೋಗ,
ಬರ್ತಾನ-ಬರ್ತಾನ ಲೇಟ್ ಮಾಡಿ ಬರ್ತಾನ.
ನೋಡಮ್ ತೋಗೋ ಬದಲಾಗ
ಹ್ಮ್, ಮತ್ತಾ-
ಏನ್ ಮತ್ತ ಮತ್ತ ಅಂದ್ರ ನೋಡ್ ಮತ್ತೆ.
ಆಂಟಿಏನ್ ಅನ್ನಕತಾಳ. -
ಆಂಟಿ ಯಾಆಂಟಿ ಓ, ಮಾರಯನಿನ್ಯಾ ಆಂಟಿಗಿ ಗಂಟ ಬಿದ್ದಿದಿ.
ನಮ್ ಆಂಟೀ ಪಾ, -
ಕಟಿಂಗ್ ಮಾಡಿಸತೇನಾ,
ಹ್ಮ್,,
ಕಟೀನ್
ಕಟಿೆ
ಮಾಡಸ್ತೇ
ಮಾಡಸ್ಬೇಕಂತ ಆದ ಏನ್ ಮಾಡ್ತಿ
ಬಾ, ಓ, ಬಾ ಇಲ್ಲಿ ಕಟಿಂಗ್ ಮಾಡ್ಸಕೋ ನೋಡಮ್ ಬಾ,
ಅವರ ಬುಟ್ಟಿದೇನಬಂದ್ಬೀಡುಮನಿಗಿ. -
ಬಸ್ ಬಂದಿಲ್ಲೋ,
ಆಾಹ.
ಮತ್ತೆ ಹೊಳ್ಳಿ ಬರ ಡೌ ಇದು ಮನಗ್ ಬಂದ ಮುಟ್ಟೋ ದಡೌಟ್ ಅದ್ ಗಾಡಿ.
ಹ್ಮ್,
ಇಪ್ಪತ್ತ್ ನಾಲ್ಕು ಜನ ಬಂದ್ ಬಿಟ್ಟರ ನೋಡ ರೋಡ್ ಮೇಲ್.,
ಹಾ,
ರೋಡ್ ಮೇಲ್ ಇಪ್ಪತ್ ನಾಲ್ಕು ಜನ ಬಂದ್ ಬಿತ್ತಿದ.
ಹಾ
ಹ್ಮ
ಸಿಗ್ತಾ ಹೇಳ್ಬೇಕ ಒಂದು ಮಾತ
ನೀ ಜ ಯಾರ
ಹಾ
ಜಯತ್ ನಿಮ್ ಶೀತೆಗಳು ನಿಮ್ ದೋಸ್ತಾನ
ಹ್ಮ್ ಪ್ಯಾರ್ ಲವರನಂತ ಹೇಳ ನೀ ಹೇಳ ಏನೇನ್ ಮಾಡತಾನ
ನಿಮ್ದ ಗ್ರೇಟ್ ಲವಸ್ ಸ್ಟೋರಿ ಅನಪ್ಪ ಹ ನಿಮಗ್ ನಾವ್ ಏನ್ ಹೇಳಂಗಿಲ್ಲ ನೋಡ ಮತಿ ಹೆಂಗ
ಹೆಂಗಿಗ ಶೀತೆಗತ್ತಾಗ ಏನು ಹೇಳ್ತಾ ಇಲ್ಲ
ನ ಬರೀ ಆರ್ ನಿಮಿಷ ಯ ಇಟ್ ತಗ ಮಾತಾಡಕತಿವಿ
ಏನ್ ಮಾಡತಿಪ್ಪಾ ಅವ
ಏನ್ ಮಾಡ್ತೇ ನೋಡಿ
ತೊಂಡೆ ಬರ್ಲ ಇದ್ ನೋ ಫೋನ್ ನ್ ಇಿಂದ ಯಕ ನ ಫೋನ್ ಚಾಲು ಅನ್ ಕಟ್ ಮಾಡುವ ಇನ್
ಹ ಇಲ್ಲ ಈಟೆ ಬರ್ತದ ಅೊದ್ರಾಗ
ಸ್ವಲ್ಪನ ಸೊಂಡ ಬರವಲ್ ಕ
ಯಾಾಗ ಬರ್ರ ಹಲೋ
ಹ
ಏನು ನೀ
ಹ್ಮ ಕಾಳಿ ಮಾತಾ ವಿಡಿಯೋ ನೋಡಾಕತೀನಿ
ಚತಕ್ಕ
ಹ್ಮ್
ಹಲೋ
ಹಾ
ನವಾ ಹಲೋ
ಹಾ ಹೇಳಪ್ಪ ಪಾಂಡು
ಹ
ಬರ್ತಡೆ ಹ ಬರ್ತ ಚ ಹ್ಯಾಪಿ ಬರ್ತಾಡಪ್ಪಾ
ಹ್ಯಾಪಿ ಬರ್ತ್ಡೇ ಟು ಯು
ಆ್ಯಾಪಿ ಬರ್ತಡೇ ಹ್ಮ ಹ ಟಿಟ ಸಿಡ ಬಿ ಹ
ಹ್ಮ ನ ಯಗಲ್ಲ
ಹ
ಶೋಕ ಬಲ್ಲ ರಾಯ ಏನೇನ್ ಇಟ್ಟಿದವು ಸ್ಟೇಟಸ್
ಏನಾಗಾಗಿದೆ
ಹಲೋ ಹಲೋ
ಪಾಂಡ್ಯ ಜ ಎಪ್ಪಾ
ಏನ್ ಹೇಳಪ್ಪಾ ಏನ್ ಹೇಳಂಗಿಲ್ಲ ನೀ ಹೆಂಗ ಪಿ ಎಸ್ ಐ ಪಿ ಎಸ್ ಐ ಆದಾವ ಹೋಗಿಾ
ಹ್ಮ
ಆಯ
ಈ
ಇ
ಹಲೋ
ಕ ಕಾ
ಕಾಯ್ ಹಲೋ
ಏಳ
ಏನ್ ಏಳ.
ಏನ್ ಅನ್ನಕ್ಕತಳ ಆಂಟಿ.
ಏನ್ ಹೇಳ್ಬೇಕು.
ಹಾ
ಏನ್ ಬೆ ಹೇಳ್ಬೇಕೊ.
ಏನಾಗ್ಯದ
ಕಾ ಕಾ ಬೆಳಗಾಗಿದಿ.
ನೋಡು ಒಂದೆ ಸ್ವಲ್ಪ.
ಏನ
ಟೇಟಸ್ ನನ್ ಟೇಟಸ್.
ಎ ನಿ ಹುಚ್ ಹುಚ್ ಇಡ್ ಬ್ಯಾಡೋ ಮಾರಯ ನೀ.
ಏ ಹುಚ್ ಹುಚ್ ಇಟಲ್ಲ ನೋಡ್ ಒಂದ್ ಸರಿ ನೋಡ್.
ನೋಡ್ತಿನಿರ. ಹೌದಾ ಬ ಬ ನಾಟಕರ್
ಏ ಇಲ್ಲಪಾ ನಮ್ ಬರ್ತಡೇ ಆದ್ ನಮ್ದಷ್ಟು ಬಿಡ
ಯಾರ್ದ್ ಬರ್ತಡೆ ಆಯ್ತು.
ಏಏಏಏ ಅರಾನೇ ಒಬಂದ್ ಬರ್ತಡೆ ಆದದ್ದು ನಾವು ಬರ್ತ್ಡೆ ಮಾಡ್ಬಿಡ್ತೀವಿ ಸಂಜಿಕ್ಕೆ.
ನೀ ನಾಟಕ ನಡೆಸ್ಬೇಡ್ವೊ ಮಾರಾಯ ನಮ್ದ. ಹಲೋ
ಒಂದಿಬ್ಬರು ನೋಡ್ಯಾರಟ.
ನೊಡ್ಯಾರಾ
ಇಬ್ಬರು ನೋಡ್ಯಾರ. ಹ ಒಬ್ಬಾಕಿ ಗರಮ್ ಆಂಟಿ. ಇನೊಬ್ಬಕ ತುಳ್ಜಪ್ ಅಂಕಲ್ ಮತ್ತೆ ತುಳ್ಜ್ಪ ಅಂಕಲ್. ಹಾ
ಗಾಡಿ ಚಾಲರಿ ಕಾಯತ ದಡೂರು ವಟೆ ಬ
ಆಗಡೆ ಬೋಗದ ಬಂದ್ಬಿಡದಕ್ಕೆ
ಏನ್ ಕ್ ನಗುದ್ಮ ಬರಾ ಬೇ ಪಫೋಲ್ ಆಡುವಚ
ಕಾ
ಕೋ ಗ್ಯಾಸ್ ಪಳ ಕೊಡೊ ಗಾಡಿ ಚಾರಿಗ
ಹಾ
ದೇಕರೂ ರೇಜ್
ಸದ್ರ ಆಗಿರಾ.
ಟೆನ್ನ್ ಹನ್ನೊಂದ್ ನಿಮಿಷ ಆಯ್ತು.
ಇನ್ನ ಎರಡ್ ನಿಮಿಷ ಬೊಗಳ ಏನಾದ್ರು ಬೊಗಳ ಹೊಡದ್ ಬುಡುವ ಅಕಡಿ.
ಈಕ್ಯ ಕ್ ಕಂಪ್ಲೀಟಿ ಆಯ್ತಂದ್ರೆ ಆಯ್ತಾ.
ಹಾ
ಪ್ರೊಸೆಸಿಂಗ್ ಬಳತೇನೆ ಈಗ ಪ್ರೊಸೆಸಿಗ್ ಕಾಣಕ್ ಆತಿ ಕಾಲ ಇನ್ ಪ್ರೊಸೆಸಿಂಗ್ ಅಂತೆ ಪ್ರೊಸೆಸಿಂಗ್ ಆಯ್ತಂತೆ
ಕಾಣಾಗದಾ
ಹ್ಮ್
ಇಡಿಯ ಹೆಚ್ಚಿಡೀನಿ
ಇಪ್ಪತ್ತೆಂಟು ಇತ್ ಮೂ ಮೂಬ ಮೂತ್ತೆರಡು ಮೂತ್ ಮೂರ್ ಮೂ
ಹಾ ಮತ್ತ
ಹ ಸಮ
ಹ್ಮ
ಏಯ್ ಸಚಿಕಾ ಒಳಿಗೆ
ವಾಲ್ಪಿಕಾಲ್
ಹಯ್ತಾ ಇಲ್ಲಿ ಕೇಬಿ